ಹಲೋ.
ಹಲೋ ಸರ್ ನಮಸ್ತೆ ರೀ ಸರ್
ಹಾ ನಮಸ್ತೆೇ ರೀ ಸರ್ ಆರಾಮ್ ಮಾಡೋ್ರಿ ನೀವ್ರೀ
ಹ್ನ್ ಆರಾಮ್ ನೋಡ್ರಿ ಹೆಂಗ ನ ಹೇಳ್ರರಿಿ ಪ್ರೊಪ್ರಷನ್ ಪಿ ಸಿಿದು
ಹಂಗೆ ನಡೋದು್ ನೋಡಿ್ರ ಸರ್ ಸ್ವಲ್ಪ ಕ್ವಶ್ನ್ ಡೌಟ್ ಇದ್ವ ರೀ ಆಗ ನಿಮ್ ಕೇಳಾಕ್ ಮಾಡಿದ್ದೆ
ಹೌದ್ರೀ ಕೇಳಿ್ರಿ ಕೇಳಿ್ರಿ ಯಾವ ರೀ ಕ್ವಶನ್ ಕೇಳ್ರಿ ಹಾಂ ರೀ
ಭಾರತದ ಸಿ್ರೀಖಾನ್ ವ್ಯಾಲಿ ಎಂದು ಯಾವ ನಗರವನ್ನು ಕರೀತಾರೆ ಅಂತ ಆದ್ರೆ ಅದು
ಆ್ ಕ್ವಶನ್ ಭಾರತದ ಸಿಲಿಕಾನ್ ವ್ಯಾಲಿಯ ಅಂದ ಯಾವನಗರನ್ ಕರೀತ ಸರ್ ಯಾವದಲ್ರರಿ ಹನ್ ಸರ್ ಬೆಂಗ್ಳೂರ್ ನೋಡ್ರಿ ಅದ
ಹೌದ್ರಿ ಹೌದಾ ಇನ್ನೋ ಒಂದು ಒಂದ್ ಇಪ್ಪತ್ ಅದಾವ್ರೀ ಆ ಕಡೆ ಈ ಕಡೆ ಕೇಳ ಹೇಳತ್ರಿ ಸರ್
ಹಾ ಕೇಳಿ ಕೇಳ್ರಿ ಕೇಳ್ರಿ ಕೇಳ್ರ ಫ್ರೀದನ್ ಕೇಳ್ರಿ ಇವ
ಕರ್ನಾಟಕದ ಕರ್ನಾಟಕದ ಅತ್ಯಂತ ಶಿಖರ ಯಾವುದು ಅಂತ ಆದ್ರೆ ಅದು
ಆ ಅದು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಇರ್ಬೇಕು ನೋಡರಿ ಕ್ವಶನ್ ಅವಾವದಲ್ರರಿ
ಹ್ಮ ಎತ್ತರವಾದ ಶಿಖರ ಆದ್ರ ಹೌದ್ರಿ
ಹೌದ್ರಿ ಆ ಮುಳ್ಳ ಏನಾಗ್ರೀ ಚಿಕ್ಕಮಂಗಗಳೂರಿ ಸರಿ ಚಿಕ್ಕ
ಹಾ ಅದೇರ ಚಿಕ್ಕ ಹ್ಮ ಹೌದ್ ಹೌದೌದ್ರ ಕುಡತಾರೆ
ಹಾ ರೀ
ಭಾರತದ ಸಂವಿಧಾನದ ಪಿತಾಮಂದು ಯಾರನ್ನು ಕರೆಯುತ್ತಾರೆ ಅಂತ
ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೇಕಕ್ ನೋಡ ಹೌದಲ್ರರಿ
ಹಾ ಅದೇ ರ ಹೌದೌದು
ಹಾ ಹಾ ರೀ ಮಾತ್ರ ಹಾ ಕೇಳ್ರರಿ ಕೇಳಿ ನೀವು ಕೇಳ್ರಿ ಹಂಗೆಳರಿ ಸ್ಪೀಡಾಗ ಕೇಳ್ರಿ
ಜಗತ್ತಿನ ಅತ್ಯಂತ ಆಳವಾದ ಸಾಗರ ಯಾವುದು
ಪೆಸಿಫಿಕ್ ಸಾಗರ ರೀ ಹಾ ರೀ
ಸರಿ ಇದು ವಿಜ್ಞಾನ ಸ್ವಲ್ಪ ಹೇಳತಿರಿ ವಿಜ್ಞಾನ ಅಂತ ಸ್ವಲ್ಪ ಅದೊ ಡೌಟ್ ಅದಾವ
ಹೇಳ್ತೀನಿ ಕೇಳ್ರಿ
ಎಲ್ಲ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು
ಎರಡು ನೂರ ಆರ ರೀ
ಹಾ ರ ಮಾತ್ರ
ಸರ್ ಸೂರ್ಯನ ಬೆಳಗಿನಿಂದ ನಮಗೆ ದೊರೆಯುವ ವಿಟ ವಿಟಮಿನ್ ಯಾವುದು
ವಿಟಮಿನ್ ಡಿ ಇರುದು ಆಫ್ರಿಕಾ ಸೈಡು ಮತ್ತ ಅಮೆರಿಕಾ ಸೈಡು ಈ ವಿಟಮಿನ್ ಡಿ ಸಿಗಲ್ರಿ ಹಂಗ ನಮ್ಮ ದೇಶಕ್ಕೆ ಬಂದು ತಗೊಂಡ್ ಹೋಗ್ತಾರ ಅವರು
ದೀನಿನ ರ ರಾಸಾಯನಿಕಸೂತ್ರ ಏನು
ಎಚ್ ಟು ಓ ರ
ಹಾ ಎ ಸಟು ಬರಬರ ಹ್ಮ ನಿಮ್ಮ ಇತಿಹಾಸ ಮತ್ತೆ ಸರ್ ಭೋಳ ಸವರ್ ಬೇರಿ ಹಂಗೆ
ಹಾ ಕೇಳ್ರಿ ಕೇಳ್ರಿ
ಸರ್ ಇದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸೋರು ಯಾರಂತಾದ್ರೆ
ಹರಿಹರ ಮತ್ತು ಬುಕ್ಕರಾಯ ರೀ ಅಕ್ಕ ಬುಕ್ಕರಾಯ ಅಂತಾರಲ್ಲ ಹಾ ರ
ಸರ್ ಭಾರತದ ರಾಷ್ಟ್ರೀಯ ನದಿ ಯಾವುದು
ಗಂಗಾ ನದಿ ರೀ
ಅಂಗನಜಿನ
ಹಾ ರೀ
ಭೂಮಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು
ಏನರೀ ಅದು ಕ್ವೆಶ್ಚನ್
ಭೂಮಿಗೆ ಅತ್ಯಂತ ಹತ್ತಿರವಿ ಹತ್ತಿರವಿರುವ ಗ್ರ ಗ್ರಹ ಯಾವುದು
ಅದು ಶನಿಗ್ರಹ ಇರ್ಬೇಕುರೀ ಆನ್ಸರ್ ಅದು
ಹಾರ ಹೌದ್ರರಿ ಸರ್ ಸರಿ ಜಿಯೋ ಪ್ರಾಬ್ಲಮ್ ಸ್ವಲ್ಪ ಇದೇರಿ
ಹಾ ಭೂಗೋಳ ಶಾಸ್ತ್ರ ರೀ ಹಾಂ ರೀ ಕೇಳಿರಿ ಅಲೋ ಕೇಳ್ರಿ ಸರ್
ಸರ್ ದಕ್ಷಿಣ ಭಾರತದ ಗಂಗೆಯ ಎಂದು ಯಾವ ನದಿಯನ್ನು ಕರೆಯುತ್ತಾರೆ
ಕಾವೇರಿ ನದ ರೀ
ಯಾವ್ದ್ರು ಹೌದ್ ಹೌದ್ರರು
ಹಾ ರೀ
ಭಾರತದ ಮೊದಲ ಜಲ ವಿದ್ಯುತ್ ಯೋಜನೆ
ಭಾರತದ ಮೊದಲ ಜಲವಿದ್ಯುತ್ ರೀ ಇದು ಶಿವನ ಸಮುದ್ರ ರೀ ಹ ಇಶವಿ ಹತ್ತೊಂಬತ್ೂರ ಎರಡಏ ಇರ್ಬೇಕು ನೋಡ್ರ ಅದ
ಸರ್ ಅದು ಇಸವೀರಿ
ಹತ್ತೊಂಬತ್ ನೂರ ಎರಡು ರೀ ಒಂದು ಸಾವಿರದ ಒಂಬೈನೂರ ಎರಡು
ಸರ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇದೆ
ತರ ಉತ್ತರ ಕನ್ನಡ ರೇ
ಹಾ ಹೌದ್ರಿ ಸರ್ ಬರಬರಿ ಅದ್ರಿ
ಆ
ಹ್ಮ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವಿದೆ ಉತ್ತರ ಕನ್ನಡ ಬರಬರಿ ಜೋೋಗ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ
ಇದು ಶರಾವತಿನ ಇದ್ರೆ ಇದು
ಹಾ ಹೌದ್ರಿ ಸರ್ ಕರ್ನಾಟಕ ನಟದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾದ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ
ಇದು ಹತ್ತಿ ಬೆಳಗ್ರ ಇದು
ಹಾ ರೇ
ಕಪ್ಪ ಮಣ್ಣದು
ಭಾರತ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ
ಬೆಂಗಳೂರು ರೀ ಕೆಂಪೇಗೌಡರ ನಾಡು
ಕೃಷ್ಣಾ ನದಿಯ ಉಗಮ ಸ್ಥಾನ ಎಲ್ಲಿದೆ
ಮಹಾರಾಷ್ಟ್ರದ ಮಹಾಬಲೇಶ್ವರದಾಗ ನೋಡಿ
ಹ ರ ಸರ್ ಸರ್ ಕರ್ನಾಟಕದ ಏಕೈಕ ಪಕ್ಷಿಧಾಮದ ಪಕ್ಷಿ ಪಕ್ಷಿಧಾಮವಾದ ರಂಗನತಿಟ್ಟು ಯಾವ ಜಿಲ್ಲೆಯಲ್ಲಿದೆ
ಹ ಇದು ಅನ್ಸರ್ ಮಂಡ್ಯ ಜಿಲ್ಲೆದಾಗ ನೋಡ್ರಿ ಅದು ಭತ್ತದ ನಾಡು ಮಂಡ್ಯ
ಸರ್ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಪ್ರಸಿದ್ಧವಾಗಿದೆ
ಇದು ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಪ್ರಸಿದ್ಧವಾದ್ರ ಅದು
ಸರ್ ಸರ್ ವಿಶ ಸ ದೌಡ್ಡರಿ ಹ ರೀ
ಕೇಳಿ ಕೇಳ್ರಿ
ಸರ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು
ಹರಿಹರಾರ ಮತ್ತು ಬುಕ್ಕರಾಯ ನೋಡ್ರ ಅನ್ಸ
ಹಾರಿ ಸರ್ ಕರ್ನಾಟಕದ ಇತಿಹಾಸದಲ್ಲಿ ಕದಂಬರ ರಾಜಧಾನಿ ಯಾವುದು ಹ ರ ಸರ್ ಬಾದಾಮಿ ಚಳು ಉಖ್ಯರ ಪ್ರಸಿದ್ಧ ದೊರೆ ಯಾರು
ಹಾ ಇದು ಇಮ್ಮಡಿ ಪುಲಕೇಶಿ ರೀ ಇಮ್ಮಡಿ ಇಮ್ಮಡಿ ಪುಲಕೇಶಿ
ಹಾ ರೀ ಸರ್ ಸರ್ ಕವಿ ಕವಿರಾಜ ಮಾರ ಗ್ರಂಥವನ್ನು ಬರೆದವರು ಯಾರು
ಇದು ಶ್ರೀ ವಿಜಯ ರೇ ಅಮೋಘ ವರ್ಷ ಮತ್ತು ನೃಪ ತುಂಗನ ಆಸ್ಥಾನದಾಗ ರರಿ
ಹಾ ಹಾ ಸರ್ ಐದರಲ್ಲಿ ಮತ್ತು ಟಿಪ್ಪು ಸುಲ್ತಾನ ರಾಜ ರಾಜಧಾನಿ ಯಾವದಾಗಿತ್ತು
ಶ್ರೀರಂಗಪಟ್ಟಣ ರೀ ಹಾಂ ರೀ
ಕಿತ್ತೂ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆದ್ದ ವರ್ಷ ಯಾವುದು
ಇದು ಹದಿನೆಂಟನೂರ ಇಪ್ಪತ್ನಾಲ್ಕು ರೀ ಒಂದ್ ಸಾವಿರದ ಎಂಟಟ್ನೂರ ಇಪ್ಪತ್ನಾಲ್ಕ ರೀ ಹ ಅದೇ
ಕರ್ನಾಟಕದ ಜಲಿಯನ್ ವಾಲ್ಬಾಗ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಹಾ ರರಿಷಾ ಬರಬ ಸ ಶಿವಮೊಗ್ಗದ ಇಸೂರು ಧ್ವಜ ಸತ್ಯಾಗ್ರಹ ನಡೆದ ವರ್ಷ ಯಾವುದು.
ಇದು ಹತ್ತೊಂಬತ್ ನೂರ ನಲ್ವತ್ತೆರಡು ಒಂದ್ ಸಾವಿರದ ಒಂಬೈನೂರ ನಲ್ವತ್ತೆರ್ಡು ರೀ
ಹಾ ರೀ ಸರ್ ಸರ್ ಹಂಪಿ ಯಾವ ನಗಿಯ ದಂಡೆ ದಂಡೆಯ ಮೇಲಿದೆ
ತುಂಗಭದ್ರ ನದಿ ರೀ ಹಾ ರೀ
ಶ್ರವಣ ಬೆಳಗೊಳದ ಗೋಲ್ಗೊಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದವರು ಯಾರು.
ಇದು ರಾಜ ಚಾವಂಡರಾಯ ರೀ ಹಾ ರೀ.
ಹ ರಿ ಸರ್ ಅರ್ಥಶಾಸ್ತ್ರ ಮತ್ತು ಸಾಮಾಜ ಜ್ಞಾನ ಸ್ವಲ್ಪ ಆದ್ರಿ ಕ್ವಷನಲ್ ಸ್ವಲ್ಪ್ ಡೌಟ್ ಅದಾವ್ರೀ.
ಹಾ ಕೇಳ್ರಿ
ಹ್ಮ್ ಸ್ವಲ್ಪ
ಹೇಳ್ರಿ ಸರ ಕ್ವೆಶನ್ ಕೇಳ್ರಿ ನೀವು ಸ್ಟಾಪ್ ಮಾಡ್ಬೇಡ್ರಿ.
ಭಾರತದ ಕೇಂದ್ರೀಯ ಬ್ಯಾಂಕ್ ಯಾವ್ದ್ರೀ
ಸರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ
ಸರ್ ನೀತಿ ಆಯೋಗ ನೀಟಿ ಹ ನಿ ನಿ ನಿ ನಿ ನೀತಿ ಆಯೋಗ ಅಧ್ಯಕ್ಷರು ಯಾರಾಗಿರ್ತಾರಿ ಹಾ ಪ್ರಧಾನ ಮಂತ್ರಿ ಬರೋಬರಿ ಸರ್ ಭಾರ ದಲ್ಲಿ ಜಿ ಎಸ್ ಟಿ ಜ ಜಾರಿಗೆ ಬಂದ ವರ್ಷ ಯಾವದ್ರಿ.
ಜಿ ಎಸ್ ಟಿ ಜಾರಿಗೆ ಬಂದ ವರ್ಷ ಎರಡ್ ಸಾವಿರದ ಹದಿನೇಳು ಜುಲೈ ಒಂದೇ ತಾರೀಕು ಜಿ ಎಸ್ ಟಿ ಫುಲ್ಫಾರ್ಮು ಗೂಡ್ಸ್ ಸರ್ವಿಟನ್ ಟ್ಯಾಕ್ಸ್ ಮಂಗಳೂರು ಸಮಾಚಾರ ರೀ.
ಹಾ ರೀ
ಹಾ ರೀ
ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು.
ಕುವಂಪು ರೀ ಹತ್ತೊಂಬತ್ ನೂರ ಅರವತ್ತೆಳ್ರೀ.
ಹ ರಿ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು.
ಹಾ ರಿ
ಹ್ಮ ಕರ್ನಾಟಕದ ರಾಜ್ಯಪಕ್ಷಿ ಯಾವ್ದ್ರಿ
ಇದ್ರೀ ನೀಲಕಂಠ ಇಂಡಿಯನ್ ರೋಲರ್ ಹಾ ರೀ.
ಸರ್ ವಿಶ್ವ ಪರಿಸರ ದಿನವನ್ನು ಎ ಎ ಎ ದಿನವನ್ನು ಎಂದು ಆ ಚರಿಸಲಾಗುತ್ತದೆ ಹಾ ರಿ
ಹಾ ರೀ
ಸರ್ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು.
ಹಾಕಿ ರೀ.
ಹಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಜಾರಿಗೆ ಬಂದಿತು.
ಇದು ರೀ ಮಾರ್ಚ್ ಎಂಟನೇ ತಾರೀಕ್ರೀ ಆಚರಣೆ ಮಾಡೋದು ಹಾ ರೀ.
ಸರ್ ಕರ್ನಾಟಕದ ರಾಜ್ಯ ಲಾಂಛನದಲ್ಲಿರುವ ಕಾಲ್ಪನಿಕ ಪ್ರಾಣಿ ಯಾವುದು.
ಗಂಡ ಬೇರುಂಡ ರೀ
ಆನ್ಸರ್
ಗಂಡಬೇರುಂಡ ಗಂಡಬೇರುಂಡ
ಹಾ ರೀ
ಹಾ ರೀ
ಸರ್ ಸಂವಿಧಾನ ಮತ್ತು ರಾಜಕೀಯದ ಸ್ವಲ್ಪ ಆದ್ರಿ
ಹಾಂ ರೀ ಕೇಳ್ರಿ ಕೇಳ್ರಿ
ಭಾರತದ ಸಂವಿಧಾನದ ಪಿತಾಮಂಬ ಎಂದು ಯಾರನ್ನು ಕರತಾರೆ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾ
ಪಟ್ಟನೆ ವಿಧಿಯು ಸಮಾನತೆ ಹಕ್ಕು ಬಗ್ಗೆ ತಿಳಿಸುತ್ತದೆ
ಹದಿನಾಲ್ಕರಿಂದ ಹದಿನೆಂಟನೇ ವಿದ್ಯ ತಿಳಿಸ
ಹಾ ರೀ ಸರ್ ಸರ್ ರಾಜ್ಯಪಾಲರು ಯಾರು ನೇಮಕ ಮಾಡುತ್ತಾರೆ
ಇದ್ರ ಭಾರತದ ರಾಷ್ಟ್ರಪತಿಗಳು
ಹಾ ರೀ
ಹಾ
ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗುತ್ತ ಪಡೆಯಲಾಗಿದೆ
ಅಮೇರಿಕ ರೀ ಯು ಎಸ್ ಎ
ಹಾ ಹಾ ಸರ್ ಕರ್ನಾಟಕದ ವಿಿನಾನಸಭೆ ಒಟ್ಟು ಸ್ಥಾನ ಸ್ಥಾನಗಳ ಸಂಖ್ಯೆ ಎಷ್ಟು
ಎರಡು ನೂರ ಇಪ್ಪತ್ನಾಲ್ಕು ರೀ
ಅದ್ರ ಲೋಕಸಭೆ ಸದಸ್ಯರ ಕನಿಷ್ಠ ವಯಸ್ಸು ಎಷ್ಟಿರಬೇಕು
ಇಪ್ಪತ್ತೈದು ವರ್ಷ ಆಗಿರ್ಬೇಕ ರೀ ಹಾ ರೀ
ಅರ ಮಾಹಿತಿ ಹಕ್ಕು ಕಾಯ್ದೆ ಆರ್ ಟಿಐ ಜಾರಿಗೆ ಬಂದ ವರ್ಷ ಯಾವುದು ಹೌದ್ರಿ
ಹ ರೀ
ಹಾ ಸರ್ ಮತ್ತೆ.. ಸರ್ ಮಾ ಮಾಹಿತಿ ಹಕ್ಕು ಕಾಯ್ದೆ ಐತ್ರಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ತಂದ ಸಂವಿಧಾನದ ತಿದ್ದುಪಡಿ ಯಾವುದು
ಎಪ್ಪತ್ ಮೂರನೇ ತಿದ್ದುಪಡಿ ಇರ್ಬೇಕು ನೋಡ್ರಿ
ಹಿ ಸರ್ ಸರ್ ಭಾರತದ ಸುಪ್ರೀಂ ಕೋರ್ಟ್ ಎಲ್ಲಿ ಎಲ್ಲಿದೆ ಆ ರೀ ರಾಷ್ಟ್ರಪತಿಗಳ ಅಧಿಕಾರವುದು ಎಷ್ಟು
ಐದು ವರ್ಷಗಳು ರೀ ಹಾಂ ರೀ
ಮಾನವನ ದೇಹದ ಅತ್ಯಂತ ದೊಡ್ಡ ಮೂಳೆ ಯಾವುದು
ಫೀಮರ್ ರೀ ತೊಡೆ ಮೂಳೆಂತ
ಹ ಸರ್ ವಿಟಮಿನ್ ಸಿ ಕೊರತಿಂದ ಬರುವ ರೋಗ ಯಾವುದು
ಕರ್ವಿರಿ ಹಾಂ ರೀ
ಭೂಮಿಗೆ ಇದು ರೀ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು
ವಿಟಮಿನ್ ಕೇ ರಿ ಅದು ಆನ್ಸರ್
ಸರ್ ಭೂಮಿಯ ಮೇಲಿನ ಅತ್ಯಂತ ಗಟ್ಟಿ ಗಟ್ಟಿಯಾದ ನೈಸರ್ಗಿಕ ವಸ್ತು ಯಾವುದು ಹಚಾರ ಸೌರ ಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು
ಜುಪಿಟರ್ ರೀ ಗುರುಗ್ರಹ
ಹ್ಮ ಹ್ಮ ಸರ್ ನೀರಿ ನೀರಿನ ರಾಸಾಯನಿಕ ಸೂತ್ರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ
ಹೆಚ್ ಟು ಎಂದು ಕರೆಯತದೆ ಹಾರಿ
ಹ್ಮ ಸರ್ ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು
ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್
ಸವಚಾರವನ್ನು ತಾರಿಸುವುವ ಪ್ರಕ್ರಿಯೆ ಏನು ಏನೆಂದು ಸರ್ ಸ ಸ್ಲ್ ಕಾಲ್ ಬರ್ತಿರಿ ಆಮೇಲೆ ಕಾಲ್ ಮಾಡ್ಲ
ಹಾ ಸರಿ ಸರಿ
ಹಾ